ಹಲೋ
ಹಲೋ
ಹಾ ಆರಾಮಿದೆಯಾ ಅಮ್ಮಿ.
ಹಾ ಅಕ್ಕಾ ನೀವ್ ಅರಾಮಿದ್ದಿರಾ ಅಕ್ಕಾ
ಹ ಅಮ್ಮಿ ಆರಾಮ್ದೀವಿ.
ಹ ಅಕ್ಕಾ
ಮತ್ತೆ ಅಮೀ ಏನಾದ್ರು ತಿಂದ್ರ ಏನು ಇಲ್ಲ?
ಹಾ ಇವಾಗ ಊಟ ಮಾಡ್ಬೇಕಕ್ಕ ಇವಾಗ ಊಟ ಮಾಡ್ಬೇಕಂತ ಹಿಂಗ ಸುಮನೆ ಕೂತಿದ್ದಕ್ಕ.
ಹೌದಾ ಮೀ
ಹೌ ಅಕ್ಕಾ.
ಹ್ಮ್ ಮತ್ತೆಲ್ಲ ಮನೆಗೆಲ್ಲ ಆರಾಮ ಇದ್ದಿರಾ?
ಹಾ ಅಕ್ಕ ಎಲ್ಲರೂ ಆರಾಮ ಇದಾರಕ್ಕ ನಿಮ್ಮ್ ಮನೇಲಿ ಎಲ್ರೂ ಆರಾಮ ಇದ್ದಾರ ಅಕ್ಕ?
ಹ ಅಮ್ಮಿ ಆರಾಮ್ ಇದ್ದಾರ.
ಹೌದಾ ಅಕ್ಕ.
ಹಮ್
ನೀವು ಅಡುಗೆ ಏನ್ ಮಾಡಿರಕ್ಕ ಊಟಕ್ಕೆ?
ನಾ ಊಟಕ್ಕ ಅನ್ನ ಸಾಂಬಾರ ಮೀನ ಮತ್ತೆ ರಾತ್ರಿ ಮಾಡ್ಬೇಕು ಮಧ್ಯಾಹ್ನ ಅಂದರು ಅನ್ನ ಸಾ ಸಾಂಬಾರ್ ಮಾಡಿದ್ವಿ ಇವಾಗ ರಾತ್ರಿ ಏನನ್ ಮಾಡಬೇಕು.
ಹಾ ಹಾ ಹಾ
ಹ್ಮ ನಾವ ಅಷ್ಟ ಅಕ್ಕ ಮಧ್ಯಾಹ್ನ ಚಿತ್ರಾನ್ನ ಆತರ ಮಾಡಿದ್ವಕ್ಕ
ಹ್ಮ್ಮ
ಚಪಾತಿ ಏನನ ಮಾಡ್ಬೇಕಕ್ಕ. ಅದೇ ತರ ಹ್ಮ ಹ ಅಕ್ಕ.
ಮತ್ತೆ?
ಏನಿಲ್ಲಕ್ಕ ಹಾಗೆ ಸುಮ್ಮನೆ ನೀವ ಅಕ್ಕ?
ಹ್ಮ ದಿನಾ ಬೆ ಬೆಳಿಗ್ಗೆ ಎದ್ ತಕ್ಷಣ ಏನ್ ಮಾಡ್ತೀರಾ ನೀವ್ ಆದ್ರೂ?
ಹ್ಮ ಬೆಳಿಗ್ಗೆ ಎದ್ ತಕ್ಷಣ ನಾವು ಹಾಕಾ
ಹಾ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹ ಹುಡುಗ್ರ ಸ್ಟಾರ್ಟಿಂಗ್ ಅಂದ್ರೆ ನನ್ ಮಕ್ ಫಸ್ಟ ನಾನ್ ಇದ್ದೆ ಅಂದ್ರೆ?
ಆ ನಂದಾದ್ರೆ ಎದ ತಕ್ಷಣನೇ ಬ್ರಷ್ ಮಾಡ್ಕೊಂಡು ಎಲ್ಲಾ ಏನನ್ ಹಾ ಇರ್ತೆ ಅದನ್ನೆಲ್ಲ ಮುಸ್ಕೊಂಡು ಆ ಟೀ ಇವಾಗ ಟೀ ಕಡಿಮೆ ಮಾಡ್ಬಿಟ್ಟಿದ್ದಮ್ಮಿ ಟೀ ಕುಡಿಯಲ್ಲ. ಹ ಒಂಥರ ಎನರ್ಜಿಟ್ರಿಂಕ್ ಶಕ್ ಕ್ತಿ ಬರೋಣಕ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ ಆ ಇವೆಲ್ಲ ಒಣ ಪ ಹಣ್ಣುಗಳನ್ನೆಲ್ಲ ಓ ಹಾಲಲ್ಲಿ ನೆನೆೆ ಹಾಕಿ ಬಾದಾಮಿ ಆ ಗೋಡಂಬಿ ಖರ್ಜುರಾಯಿ ಈ ತರ ಎಲ್ಲಾ ನೆನೆ ಹಾಕೊಂಡು ಜೇನು ತುಪ್ಪ ಹಾಕೊಂಡು ಹಾಲ ಹಾಕಿ ಹಾ ಅವನೆಲ್ಲಾ ಮಿಕ್ಸ್ಗೆ ಹಾಕ್ ಕೊಂಡು ಅದನ್ನ ಒಂದೊಂದ್ ಗ್ಲಾಸ್ ದಿನ ಕುಡಿತೀವಮ್ಮಿ. ಎಲ್ಲಾದ್ರೂ ಮನೇೆಯಲ್ಲಿ ಎಲ್ಲಾರೂ ಕುಡಿತೇವಮ್ಮಿ ನಾವು. ಚೆನ್ನಾಗಿ ಅದು ಹ ಹುಡುಗ್ರುಗೆ ಕೊಡ್ತೀವಿ ಒಂಥರ ಬಾದಾಮಿಯಿಂದ ಬುದ್ಧಿ ಶಕ್ತಿ ನೆನಪಿನ ಶಕ್ತಿ ಎಲ್ಲ ಚೆನ್ನಾಗ ಆಗುತ್ತಲ್ಲಮ್ಮಿ.
ಹಾ ಹಾ ಹೌ
ನ ಎಲ್ಲ ನಾವು ಕೂಡ ಆರೋಗ್ಯವಾಗಿ ಇರ್ತೀವಿ ಆತರ ಯಾವ ಅದೇ ಅದೇ ತರನೇ ನಾನು ದಿನ ಆದ್ರೂನು ಅದೇ ತರನೇ ಮಾಡೋದಮ್ಮಿ. ಅದೆಲ್ಲ ಆದ ತಕ್ಷಣನೇ ಸ್ವಲ್ಪತ್ ಆದ್ಮೇಲೆ ಆ ಹ ಟಿಫನ್ ತಿಂಡಿಗಳು ಮಾಡ್ತೀವಿ. ಏನ ಇಷ್ಟ ಹುಡುಗ್ರನ ಕೇಳಿ? ಮಾತ ಮಾಡಿ ಅವರು ತಿನ್ಸಿ ಸ್ಕೂಲಿಗೆ ಕಳಸಿ ಮತ್ತ ಆಮೇಲೆ ನಂದ್ ಏನಾದ್ರು ನಾನು ಅವೆಲ್ಲ ತಿಂದು ಟಿಫನ್ ಮಾಡ್ಕೊಂಡು ಅದೆಲ್ಲ ಮಾಡಿ ಮತ್ತೆ ನನ್ನ ಮ ಎಲ್ಲ ಬುಕ್ಸ ಓದದಾದ್ರೆ ಓದ್ತೀನಮ್ಮಿ. ಬುಕ್ಸ್ಗಳು ನನಗಿಷ್ಟ ಬುಕ್ ಬುಕ್ಸ ಓದಕೆ ಬುಕ್ಸ ಓದ್ತಿನಿ ಹ ಮತ್ತೆ ಏನಾದ್ರು ಬೊ ಬೇಜಾರ ಅನ್ಸಿದ್ರೆ ಜಾಸ್ತಿ ಬುಕ್ಸ ಓದಿದ ಮೇಲೆ ಮತ್ತೇನಾದ್ರು ಸಿನಿಮಾ ನೋಡೋದು ಸೀರಿಯಲ್ ನೋಡೋದು ಫೋನ್ಲ್ಲಿ ಎಲ್ಲ ಕತ್ ಕಥೆಗಳು ಕೇಳೋದು?
ಹಾ ಹಾ ಅಕ್ಕ
ಕತೆ ಕೇಳಕ್ಕೂ ಇಷ್ಟ ನನ್ಗೆ ಕತೆೆಗಳು ದೇವರು ಪುರಾಣಗಳು ಕತೆೆಗಳು ಆದ್ರ ಎಲ್ಲ ತರ್ದು. ದಿನಾನು ನನ್ಗ ಏನಾದ್ರು ಇಷ್ಟ ಬಂತಂದ್ರೆ ಎಲ್ಲದನು ನ ಮಾಡ್ಕೊಂತ ನಮಗೆ ಮತ್ತೆ ಮೇನ್ ಆಗಿ ನಾನು ಬೆಳಿಗ್ಗೆ ಎದ್ದು ತಕ್ಷಣನೇ ಆದ್ರೂ ನನಗೆ ಸ್ವಲ್ಪ. ತಲೆ ನೋವು ಜಾಸ್ತಿ ಆ ತಲೆ ನೋವಿಂದ ಸ್ವಲ್ಪ ಯೋ ಯೋಗ ಮಾಡಂತ ಹೇಳಿದ್ರು ವೈದ್ಯರು ವೈದ್ಯರು ಹೇಳಿದ್ರ. ತಲೆ ನೋವಿಗೆ ನಾನ್ ಸ್ವಲ್ಪ್ ವ್ಯಾಯಾಮ ಮಾಡ್ತಿರನಮ್ಮಿ. ದಿನಾ ಉಸಿರಾಟದ ತೊಂದರೆ ಆಗ್ತದಲ್ಲ. ಆ ಆಗೋದ್ರಿಂದ ನಾನು ಸ್ವಲ್ಪ ವ್ಯಾಯಾಮ ಮಾಡೋಕ ಇವಾಗ ಇವಾಗ ಸ್ಟಾರ್ಟ್ ಮಾಡೀನಿ ನನಗೆ ಚೆನ್ನಾಗಿ ಅನಿಸುತ್ತೆ. ಅನಿಸುತ್ತೆ ಅಮ್ಮೀ.
ಹಾ ಮಂಜು ಮ
ಹ ಮನ್ಸಂತ. ತರ ಅಳಾರ ಮೈ ಎಲ್ಲ ನಿಮ್ಗೆ ಫ್ರೀ ಅಳಾರ ಅನಿಸತೈತಿ ಮಮ್ಮಿ. ಯೋಗ ಮಾಡೋದ್ರಿಂದ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮೈ ಕೈ ಎಲ್ಲ. ಆ ಹ್ಹ್ ಎಲ್ಲ ಚೆನ್ನಾಗ್ ಅನಿಸುತ್ತೆ ಮಮ್ಮಿ.
ಹ್ಮ್ ಹ್ಮ.
ಮ ತಲೆಗುಡನು ಸ್ವಲ್ಪ ಚೆನ್ನಾಗ್ ಓಡುತ್ತೇಮ್ಮಿ.
ಹ್ಮ್ ಹೌದು ಹಾಗೆ ಸುಮ್ನೆ ಖಾಲಿ ತಿಂತಾ ಮಲ್ ಕೊಂತಾ ಇದ್ರೆ ತಲೇಲಿ ಏನ್ ಹೋಗೋದು ಆಮೇಲೆ ನೆನ್ಪಿನ ಶಕ್ತಿ. ಇದು ಕೂಡ ಕಡಿಮೆ ಆಗ್ತಾ ಹೋಗ್ತತಕ.
ಹ್ ಹಂಗೆ ನನ್ಗೂಡನು ಫಸ್ಟ್ ಸ್ಟಾರ್ಟಿಂಗ್ ಇಂದನೂ ಹಂಗ ಅನಿಸತಿದ್ದಿಲ್ಲ. ಇವಾಗ ಇವಾಗ ನೆನಪಿನ ಶಕ್ತಿ ಎಷ್ಟು ಕ ಕಡಿಮೆ ಆಗ್ತಾ ಬರ್ತದೆ ನನಗೆ ಈಗ. ಹಂಗೆ ಆಗ್ತಾ ಆಗ್ತಾ ಒಂದ ಒಂದ್ ದಿನ ಹೋಗಿ ಡಾಕ್ಟರ್ ಹತ್ರ ಕೇಳಿದ್ರೆ ವೈದ್ಯರ ಹತ್ರ ಕೇಳಿದ್ರೆ ಅವ್ರು ಹೇಳಿದ್ರು. ದ್ರು ಇಲ್ಲಮ್ಮ ನೀನು ಈ ತರ ಬರೀ. ಹ ಮಾತ್ರೆಗಳಿಂದ ಔಷಧಿಗಳಿಂದ ನಿಮ್ಗೇನು ಪ್ರಯೋಜನ ಆಗಲ್ಲ. ದಿನನಿತ್ಯ ನೀನ್ ಏನು ರೂಢಿಯ ಮಾಡ್ಕೊತೀಯ ಅದನ್ನೇ ನೀನು. ಹಂಗೆ ಇದ್ರೆನೆ ಒಳ್ಳೇದು ಈ ಸ್ಟಾರ್ಟಿಂಗ್ ನೀವ ಬೆಳಿಗ್ಗೆ ಎದ್ದು ತಕ್ಷಣನೆ. ಹ ವ್ಯಾಯಾಮ ಮಾಡೋದಾಗ್ಲಿ ಪ್ರಾಣಾಯಾಮ ಮಾಡೋದಾಗ್ಲಿ ಯೋಗ ಮಾಡೋದಾಗ್ಲಿ. ಹಿಂಗ್ ಮಾಡ್ಕೊಂತ ಓದಂಗಲ್ಲ ಓದಂಗಲ್ಲ ನಿಮ ಆರೋಗ್ಯ ಚೆನ್ನಾಗಿರುತ್ತೇನೆ. ಮುಂದೆ ನೀವು ನು ಅ ವಯಸ್ಸ ಆಗ್ತಾ ಆಗ್ತಾ ನಿಮ್ಗೆ ತಡ್ಕೊಳೋ ಶಕ್ತಿ ಬರುತ್ತೆ. ಆ ತರ. ಇನ್ ನನ್ ಮಕ್ಳಿಗು ನಾವು ಅದನ್ನೇ ಹೇಳ್ಕೊಡ್ತಾ ಹೋಗ್ತಿದ್ದೀವಿ ಇವಾಗ ಇಲ್ಲ ಬೆಳಿಗ್ಗೆ ಎದ್ದ. ಜಲ್ದಿ ಎದ್ದೋಳ್ರಿ ವ್ಯಾಯಾಮ ಮಾಡ್ರಿ ಪ್ರಾಣಾಯಾಮ ಆಗಲಿ. ಆಹ ಮಾಡ್ತಾ ಇರಿ ಪೂಜೆಗಳು ಮಾಡ್ತಾ ಇರ್ರಿ ನನಗೆ ಪೂಜಾ ಮಾಡದು ನಂಗೂ ಇಷ್ಟ ಎಲ್ಲ ದೇವ್ರನು ಪೂಜಾ ಮಾಡಸೋದು ದೇವಿ ಅಂದ್ರೆ ಬಾಳ ಇಷ್ಟ ನನ್ಗಿನ್ನ.
ಹೌದು ನಾನ್ ಕೂಡ ದಿನಾ ಹ್ಮ್ ಹ್ಮ್ ಹ್ಹ ಅಕ್ಕ. ನಾನ್ ಕೂಡ ಬೆಳಗ ಎದ್ದ ತಕ್ಷಣ ಇದು ವಾಕಿಂಗ್ ಹೋಗ್ತನಕ್ಕ. ಏನಿಲ್ಲ ಅಂದ್ರು ನಲವೈತೈದು ನಿಮಿಷ ಆದ್ರೂ ವಾಕಿಂಗ್ ಮಾಡ್ತನಕ್ಕ.
ಹ
ಆಮ್ಮಲೆ ಖಾಲಿ ಹೊಟ್ಟೆಲ್ಲೇ ನಾನು ಚಾ ಕಾಫಿ ಅವೆಲ್ಲ ಕುಡಿಯೋದಿಲ್ಲಕ್ಕ ಖಾಲಿ ಹೊಟ್ಟೆಲ್ಲಿ ಕುಡಿಬಾರ್ದು ಅಲ್ಲ. ಅದಕ್ಕೆಂತಾನೆ ಖಾಲಿ ಹೊಟ್ ಕುಡಿಯೋದಿಲ್ಲ ಹಂಗಾಗಿ ನಾನು ಹ್ ಹ್ಹ್. ಅದು ಮೈದಾ ಮೈದಾದಿಂದ ಮಾಡಿರೋದು ಎಲ್ಲ. ಆಮೇಲೆ
ಹ ತರದು ಎಲ್ಲಾ ತಿನ್ಬಾರ್ದು ಎಣ್ಣೆ ದಿನ್ಸು ತಿನ್ನಬಾರದು.
ಆಳೂಗಡೆದುದೇವ ಅದ ಸಕ್ಕರೆದ ಕೂಡ ಕಡಿಮೆ ಮಾಡ್ಬಿಟ್ರಿ ನಕ ಸಕ್ಕರೆ ಅಂಶ ಇರ ತಿನ್ನೋದು
ಹ ಆ ಮೇನ್ ಆಗಿ ಸಕ್ಕರೆಗುಳನ್ ಜಾಸ್ತಿ ಅಷ್ಟ ತಿನ್ನಬಾರ್ದಮ್ಮಿ ಇವಾಗಿನ ತರ ಬೆಳಿಗ್ಗೆ ಎದ್ದಷ್ಟು ನಾವು ಸಕರೆದು ಐಟಮ್ಸ್ ಏನು ತಿನ್ಬಾರ್ದು
ಇವಾಗೆಲ್ಲಾ ಆರ್ಗ್ಯನಿಕ್ ಬೆಲ್ಲ ತರ ಬರುತ್ತಲ್ಲ
ಹ್ಮ್
ಹ ಅದನ್ನ ತಿನ್ಬೇಕು ನಾವವು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು ದಿನ ನಿತ್ಯದಾಗೆ ಇರೋದು ಎಲ್ಲ ನಾವ ಏನ್ ರೂಢಿ ಮಾಡ್ಕೊಂತೀವಿ ಹಂಗೆ ಹಂಂಗಗೆ ಹೋಗುತ್ತೆ ಮುಂದೆ ನಾವವು ಕೂಡ ಸುಮ್ನೆ ಬ್ಯಾಡ ಬಿಡು ಹೋಗ್ಲಿ ಬಿಡು ಹಿಂಗೆ ಇರ್ಲಿ ಬಿಡು ಅನ್ಕೊಂಡ್ ನಾವ್ ಬಿಟ್ರೆ ಅದ ಆಾಗಲ್ಲ ಚೆನ್ನಾಗ್ ನಾವು ಎಷ್ಟ ಆರೋಗ್ಯ ತಿಂತೀವೋ ಆರೋಗ್ಯ ಇರ್ತೀವೋ ಯೋಗ ಮಾಡ್ತೀವೋ ಪ್ರಾಣಾಯಾಮ ಮಾಡ್ ಅವೆಲ್ಲಾ ಮಾಡಿದ್ರೆನೆ ನಾವು ಚೆನ್ನಾಗಿರ್ತೇವಿ ಇವಾಗಿನ ತರ್ಕ ತರಕಾರಿ ಎಲ್ಲಾ ತಿನ್ನೋದ್ರಿಂದ ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ
ಹೌದೌದಕ್ಕ ಅದೆಲ್ಲ ಸಾಕಾಗೋದಿಲ್ಲ ಅಕ್ಕ ನಾವು ಬರೀ ಚೆನ್ನಾಗಿ ತಿನ್ನೋದು ಆಹ್ ಒಳ್ಳೆ ಪರ್ದಾರ್ತ ತಿನ್ನೋದ್ರಿಂದ ಅಷ್ಟು ಸಾಗೋದಿಲ್ಲ ಸ್ವಲ್ಪ ಯೋಗ ಯೋಗ
ಬರಿೀ ಅದ್ರೊಂದ್ ಮೇಲೆನೆೇ ನಾವ್ ನಿತ್ಕೊಂಡ್ರೆ ಆ ಲ್ಲ ನಾವು ಬೇರೆ ತರ ರೂಢಿ ಮಾಡ್ಕೊಂತ ಹೋಗ್ಬೇಕು ಹ್ಮ
ಕ್ರೀಡೆಗಳನ್ನ ಅಭ್ಯಾಸ ಮಾಡ್ಕು ಹಕೋಬೇಕು ಮನಶಶಾಂತಿಗ್ ಏನಾದ್ರು ಮಾಡದ್ ಮಾಡಬೇಕು
ಫೋನ್ ಬಿಡಿಸಿಿ ಎಲ್ಲಾ ನಾವು ಆಟಗಳು ಹೇಳಕ್ ಅಂತ ಇಲ್ಲ ಇಲ್ಲ ದಿನ ಬೆಳಿಗ್ಗೆಯಂತರು ಇದ್ದೇ ಇ ಅವನ್ನೆಲ್ಲಾ ವ್ಯಾಯಾಮಗಳು ಹೇಳ್ಕೊಡ್ಬೇಕು ಆ ಮತ್ತೆ ಈ ಸಾಯಂಕಾಲ ಟೈಮ್ ಹುಡುಗರು ಬಂದ್ರೆ ಅವ ಆಟಗಳು ಹೇಳ್ಕೊಡ್ಬೇಕು ಅವೆಲ್ಲಾ ಆಟಾಡ್ಕೊಂತ ನಾವು ಕೂಡ ಚೆನ್ನಾಗ್ ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು
ಹ್ಮ್ ಹಲ್ಬೇಕ ಆಮೇಲೆ ನೀವು ಹೇಳಿದ್ರೊಳಕ್ಕ ಪುಸ್ತಕಗಳು ಓದದು ಸಾಂಗ್ಗಳನ್ನ ಹಾಡುಗಳನ್ನ ಕೇಳೋದು ನೃತ್ಯ ಮಾಡೋದು ಅವೆಲ್ಲ ಒಳ್ಳೆ ಅಭ್ಯಾಸ ಹ್ಮ್ ಫೋನು ಹ್ಮ್ ಫೋನು ನೋಡುವುದು
ತ
ಬದ್ಲದಕ ಇವನೆಲ್ಲಾ ಮಾಡ್ತಾ ಇದ್ರೆ ಹಂಗ ಸಮಯನೂ ಕಳಿತದೆ
ಹ ನಮ್ಗೂ ಏನಾದ್ರು ನಮ್ ಮಕ್ಳಿಗೆ ಭವಿಷ್ಯ ಕೇಳ್ಕೊಡಕ್ ನಮ್ಗು ಬರುತ್ತ ಇತ್ತಲ್ಲ ಸ್ವಲ್ಪ ಬುಕ್ಸ್ ಗಳ ಅಭ್ಯಾಸ ಮಾಡ್ಕೊಂಡವಂದ್ರೆ ಪುಸ್ತಕದಿಂದ ಓದದ್ರಿಂದ ಚೆನ್ನಾಗಲ್ಲ
ಹ ನಾನ್ ಕೂಡ ಬೆಳಿಗ್ಗೆ ಬೆಳಿಗ್ಗೆ ನಾನ್ ಕೂಡ ಇದು ಓದುತ್ತೇನೆ ಅಕ್ಕಕ್ ನ್ಯೂಸ್ ಪೇಪರ್ ಓದ್ತೀನಕ್ಕ
ಹಾ ನ್ಯೂಸ್ ಪೇಪರ್ ಅದ್ರಲ್ಲಿ ಎಲ್ಲಾ ವಿಷಯ ಇವತ್ತೇಏನ್ ನಡೆಯುತ್ತ ಮತ್ತೇ ಏನಿಲ್ಲ ಎಲ್ಲ ತಿಳ್ಕೋಬಹುದು ಅದ್ರಲ್ಲಾದ್ರೂ
ಹಾ ಹೌದಕ್ಕ ಅದಕ್ಕಂತಾನನೆ ಅದು ಒಂದು ಅಭ್ಯಾಸ ಕಳ್ಕೊಂಡನಪ್ಪ ಧ್ಯಾನ ಮಾಡ್ತನಪ್ಪ ನಾನು ಐದ್ ಗಂಟೆಗೆ ಇದ್ದು ಅದ್ರಲಿಂದ ಎಷ್ಟು ಸಹಾಯ ಆಗೇತ್ತ ಅಂದ್ರ ಧ್ಯಾನ ಮಾಡೋದ್ರಿಂದ ತುಂಬಾ ನೀನ್ ಇಪ್ಪತ್ನಾಾಲ್ಕ್ ಗಂಟೆವರೆಗೂ ಇದು ತಲೆ ಸುುತ್ತ ಆಗದಿಲ್ಲವ
ಹೌದು ಸುಸ್ತು ಅನ್ಸಲ ಧ್ಯಾನ ಮಾಡೋದ್ರಿಂದ ಎಷ್ಟೆಲ್ಲಾ ಅನುಕೂಲ ಐತ ಮ ಬೆಳಿಗ್ಗೆದ್ದು ಈ ಗಾಳಿ ವಾತಾವರಣ ಇವಾಗೆಲ್ಲ ಆ ತರ ನಿಮ್ದಗ ಕುೂತ್ಕೊಂಡು ಒಂದ ಒಂದ್ ಸೈಡ್ ಕುೂತ್ಕೊಂಡು ಮಾಡದ್ರಿಂದ ಏನೇನು ಡಿಸ್ಟರ್ಬೆನ್ಸ್ ಇರಬಾರ್ದು ಅವಾಗ ಧ್ಯಾನ ಒಳ್ಳೆ ಧ್ಯಾನ ಮಾಡಿದ್ರೆ ನಮ್ ಮೈಂಡ್ ಇಡೀ ದಿನ ನಮ್ ಮೈಂಡ್ ಫ್ರೆಶ್ ಆಗಿರುತ್ತೆ ನಮ್ ತಲೆಯನ ಚುರುಗ್ಗೊಳ್ಳತತಿ ಏನೇನ್ ಮಾಡ್ಬೇಕು ಮುಂದೆ ನಾವ್ ಕೆಲ್ಸ ಅಂತ
ಹ್ಮ್ ಈಗ ಒಂದೇ ತರ ಅಲ್ದೆೆ ನಾವು ಬೇರೆ ಬೇರೆ ತರ ಕೂಡ ಯೋಚನೆ ಯೋಚನೆ ಬಯ ಆಗುತ್ತೆ ಮಾಡಕ್ ತ ಮಾಡಿದ್ರ
ದಿನಾ ಒಂದೊಂದು ಅಭ್ಯಾಸ ಇವತ್ತು ಇವತ್ತ ಆಗ್ಲಿಲ್ಲ ನಾಳೆ ಮಾಡೋಣ ದಿನಾ ಒಂದೊದ್ ಮಾಡ್ಕೊಂತ ಹೋಗ್ಬೇಕು ಹಂಗೆ ನಾವು ಉರುಡಿಿ ಮಾಡ್ಕೊಂತ ಹೋದಂಗ ಎಲ್ಲ ನಮ್ಮ್ ಮಕ್ಕಳನು ಅದೇ ರೂಢಿ ಕಲಿತಾರ ಚೆನ್ನಾಗಿದೆ ನಾವು ಏನೇನ್ ದಿನನಿತ್ಯ ಏನೇನು ಮಾಡ್ತೀವ ಸ್ಟಾರ್ಟು ಹಂಗ ಇರ್ ದಿನ ಇಡೀ ದಿನಾನೂ ಚೆನ್ನಾಗಿರುತ್ತೆ
ಹ್ಮ್ ಹೌದಕ್ಕ
ಇರುತ್ತೆ ಒಳ್ಳೇದು ಇದು ಇರುತ್ತೆ ನಮಗೂ ಶಕ್ತಿ ಇರುತ್ತೆ ಎಲ್ಲಾ ಚೆನ್ನಾಗಿರುತ್ತೆ ನಾವವು ದಿನ ಅಭ್ಯಾಸ ಏನಿರುತ್ತೆ ಅದೇ ಮೇನು
ಹ್ಮ್
ಇವಾಗ ರೂಢಿ ಮಾಡ್ಕೊಂಡಿಲ್ಲ ಅಂದ್ರು ಮುಂದೊಂದ್ ದಿನ ನಾವು ರೂಢಿ ಮಾಡ್ಕೊಳ್ಳೇಬೇಕು ಹೋಗ್ತಾ ಹೋಗ್ತಾನಾದ್ರು ರೆಡಿ ಮಾಡ್ಕೊಳ್ಬೇಕು ನೋಡ್ಕೊಂಡು ಧ್ಯಾನ ಮಾಡ್ಕೊಂಡು ಯೋಗ ಮಾಡ್ಕೊಂಡು ಎಲ್ಲಾ ತರದ್ದು ನೋಡ್ಕೊಂತನ ಹೋಗಿದ್ರೆ ನಾವು ಸ್ವಲ್ಪ ಇವಾಗ ಸ್ವಲ್ಪ ನಾವು ಇರ್ಬೋದು ಅವವಾಗಿನ್ ಕಾಲದಾಗೆಲ್ಲ ಎಲ್ಲಿ ಇತ್ತಿದೆ ಎಲ್ಲಾ ಅವ್ರ ಊಟನೇ ಅವ್ರಗ್ ಶಕ್ತಿ ಅವ್ರ ಕೆಲ್ಸ ಅವ್ರಿಗೆಲ್ಲಾ ಅದು ಏನಿತ್ತು ಎಲ್ಲಾ ಅವ್ರಲ್ಲಾ ಹೊಲಗಳಿಗೆಲ್ಲ ಹೋಗಿ ಹೋಗಿ ಕೆಲ್ಸ ಮಾಡ್ಕೊಂಡ್ ಬರ್ತ ಅದೇ ವ್ಯಾಯಾಮ ಅವರಿಗೆ ಇವಾಗಿ ನಮ್ದು ಇಲ್ಲಲ್ಲ ನಾವ್ ವ್ಯಾಯಾಮ ಈ ತರ ಎಲ್ಲಾ ಅಭ್ಯಾಸ ಒಳ್ಳೆ ಅಭ್ಯಾಸನೇ ಇಟ್ಕೋಬೇಕು ನಾವು ಎಷ್ಟ ಹತ್ತಿದ್ರು ನಾವು ವ್ಯಾಯಾಮ ಮಾಡೋದು ಧ್ಯಾನ ಮಾಡೋದು ಓದ ಓದೋದು ಬುಕ್ ಎಲ್ಲ ಆತರ ಒಳ್ಳೊಳ್ಳೆ ಅಭ್ಯಾಸಗಳು ನಾವು ಕಲ್ಕೋಬೇಕು
ಹಾ ಅಕ್ಕ
ಹ್ಮ್
ಹಂಗ ಮಾಡ್ಕೊಂತ ಹೋದಂಗ್ರ ನಮ್ಮ ಮಕ್ಳುನು ಅದೇ ರರುಢಿ ಅವ್ರರು ಕೂಡ ಅವ್ರ ಮಕ್ಳಿಗೆ ಹೇಳ್ಕೊಡ್ತಾರೆ ಹಿಂಗೆ ತಲಿ ತಲಿ ಮಾರ್ಗಳಲ್ಲ ಹೋಗುತ್ತೆ
ಚೆನ್ನಾಗಾಗುತ್ತೆ ಅದೇ ತರಾನೇ ನಾವ್ ಹೇಳ್ಕೊಂತ ಹೋಗ್ಬೇಕು ಮಕ್ಕಳ ಹಂಗಿದ್ರೆ ಎಲ್ಲ ಹೋಗ್ಲಿ ಬರ್ಲಿ ನಾವು ಚೆನ್ನಾಗೆ ಅವ್ರ ಇರ್ಬ ಹಿಂಂಗಗೆ ಒಳ್ಳೆ ಕಲ್ಸಾರಪ್ಪ ದಿನತ್ಯ ಇವರು ಮನೇಲಿ ಈ ತರ ಮಾಡ್ತಾರಲ್ಲ ಅಂತ ಅವ್ರಿಗೆ ಅನ್ಸುತ್ತೆ ನಾವು ನಮ್ಮ ಮಕ್ಳಿಗೆ ಮಾಡ್ಬೋದಲ್ಲ ನಾವವು ಕೂಡ ಈ ತರ ರೂಢಿ ಮಾಡ್ಬೋದಲ್ಲ ಅನ್ಸತದ ಅವ್ರಿಗೂಡ
ಹ್ಮ್ ಹೌದಕ್ಕ ಹೌದು ಅಕ್ಕ
ಹಾ ಸರಿ ಮತ್ತೆ ಮಾಡ್ತೀನಿ ನೀ